ಹಾ ನಸ್ತೆ
ಹೇಗಿದ್ದೀರಾ
ಚೆನ್ನಾಗಿದ್ದೀರಿ ನೀವು
ನಾನು ಚೆನ್ನಾಗಿದ್ದೀನಿ ನಿಮ್ಮ ಊರ ಯಾವ್ದು
ನಮಗೆ ಬೆಂಗಳೂರು
ಹಾ ಬೆಂಗಳೂರಲ್ಲಿ ಏನು ಅದ್ಭುತವಾದ ಸ್ಥಳಗಳಿದೆ ಆಕರ್ಷಕವಾಗಿರೋ ಸ್ಥಳಗಳು
ಆಕರ್ಷವಾ ಆಕರ್ಷವಾದ ಸ್ಥಳಗಳು ಅಂದ್ರೆ ನಿಂಗೆ ಬೆಂಗಳೂರು ಪ್ಯಾಲೆಸ್ ಗೋತ್ತಾ
ಹೌದು ಹೌದು ಗೊತ್ತು
ಆ ಆ ಆ ಬೆಂಗಳೂರಿ ನಲ್ಲಿ ಅದೇ ಹ್ಮ ಬೆಂಗಳೂರಿನ ಪ್ಯಾಲೆ ಮತ್ತೆ ಚಾಮುಂಡಿ ದೇವಾಸ್ ಕಾನ ಹ್ಮ ಎಲ್ಲ ಗದ್ದ ನಮಗೆ ನಿಮಂದು ಯವುದು
ನಮದು ಗದಗ
ಹ ಮತ್ತೆ ಗದಗದಲ್ಲಿ ಏನೇನು ಉಚಿತವಾದ ಸ್ಥಳಗಳು
ಹಾ ಗೋಲ್ ಕುುಮಂಬಸ್ ಅಂದ್ರೆ ಬಿಜ ಪರದ ಹತ್ತತ್ರನೇ ನಮ್ಮೂರು ಹಾಗಾಗಿ ಗೋಲ್ ಗುಂಬಾಸ್ ಆಗಿರ್ಬದು ಹೌದು ತುಂಬಾ ಕಡೆ ಹೋಗಿದ್ದೀನಿ ಹ್ಮ
ಹ ಹ್ಮ ಮೆ ಇನ್ನ ಎಲ್ಲ ಹಾ ಆಯ್ತು ಮತ್ತೆ ಎಲ್ಲೆಲ್ಲಿ ಹೋಗಿದ್ರ
ಹೌ ಚಾಮುಂಡಿ ಬೆಟ್ಟಾ ಮತ್ತೆ ತಲಕಾವೇರಿ ಜೋಗ ಜಲಪಾತ ಮೈಸೂರು ಅ ಶ್ರಾವಣಬೆಳಗುಳ
ಹ್ಮ್
ತುಂಬಾ ಕಡೇ ನೀವು ಬೆಂಗಳೂರಲ್ಲಿ ಇದಕೊಂಡು ಶ್ರಾವಣ ಬೆಳೆಗಳಕ್ಕೆಲ್ಲ ಹೋಗಿದ್ದೀರಾ
ಹಾ ಹೋಗಿದಿವಿ
ಹ ಅದು ಏನೋ ಗೊಮಟೇಶ್ವರಂಗೆ ಏನೋ ಅದು ಹುದ್ದ ಬೆಳಿಬಾರ್ದ ಅಂತ ಏನೋ ತಲೆಗೇನೋ ಆಹ ಹೊಡದಿದಾರಂತಲ್ಲ
ಹಾ ಹೌದು ಆ ಹೊಡಿದರೆ
ಅದೇ ಅದು ಬೆಳಿಯಲ್ವಾ ಇನ್ನ ಹುದ್ದ
ಇಲ್ಲ ಇಲ್ಲ ಬೆಳೆಯೋದಿಲ್ಲ ಅಷ್ಟೆ ಅಷ್ಟತ್ತ ನಿ
ಆತ ಆಯ್ತಾ ಹೌದಾ
ಹಾ ನಿಜವಾಗ್ಲೂ ಬೆಳತಿತ್ತು ಅದ್ನ್ನ ಸಾಮಾನ್ಯ ಜನ ಜನಗಳು ಗಮನಿಸಿದ ಆದ್ಮೇಲೆ ಹ ಆಮೇಲೆ ಅದು ಗುಟ ಹೊಡ್ಧಿ ಇವಾಗ ಬೆಳಿಯೋದಿಲ್ಲ ಅದಷ್ಟಕ್ಕೆ ನಿಂತಿದೆ
ಹ ಹ
ಹ್ಮ್
ಮತ್ತೆ ನೀವು ಚಾಮುಂಡಿ ಬೆಟ್ಟಾಗೆಲ್ಲ ಹೋಗಿದ್ದೀರಾ
ಹಾ ಹೋಗಿದಿವಿ
ದಸರಾ ಯಾವತ್ತಾದ್ರು ಆ ನಿನ್ಕೊಂಡ್ ನೋಡಿರೋದು ಎಲ್ಲ ಏನದ್ರ ಮಾಡಿ
ಹ ಹಾ ನಿನ್ಕೊಂಡ್ ನೋಡಿದೀವಿ ಅಂದ್ರೆ ಇಲ್ಲಿ ಚಾಮುಂಡಿ ದೇವ ಅಂದ್ರೆ ಚಾಮುಂಡಿ ಮೆರವಣಿಗೆ ಬರುತ್ತೆ ಅಲ್ವ
ಹಾ
ಹ ಅವಾಗ ನೋಡಿದ್ದೀವಿ
ಹಾ
ಹ್ಮ್ ಮತ್ತೆ ನೀವು ಎಲ್ಲೂ ಹೋಗಿಲ್ವ ಹ ಅಂದ್ರೆ ಹಾಸನ ಕಡೆ ಎಲ್ಲ ನಿಂಗೆ ಗೊತ್ತಿಲ್ಲ ಯಾವವುದೋ
ಬಂದಿದೀನಿ ಸಕಲೇಶಪುರ ಆ ಕಡೆ ಎಲ್ಲ ಬಂದಿದ್ದೀನಿ ಅದೇ ಅಲ್ಲಿ ಮಜರಾ ಬತ್ ಕೋಟೆ ಮತ್ತೆ ಅಂದ್ರೆ ಅದು ತುಂಬಾ ಅಸ್ರವಾಗಿರುತ್ತೆ ನಂಗ ಅದು ತುಂಬ ಇಷ್ಟ
ಹೌದಾ
ಹ್ಮ
ಮತ್ತೆ ಇನ್ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ರೆ ಈ ಆಹ ಆದಿಚುಂಚನಗಿರಿ ಅಲ್ಲಿ ಎಲ್ಲಕ್ಕೂ ಹೋಗಿಲ್ವ ನೀವು ಮತ್ತೆ ಯಡಿಯೂರು ಸಿದ್ದಲಿಂಗೇಶ್ವರ ಸರ
ಹಾ ಹಾ ಮತ್ತೆ ಕುಣಿಗಲ್ ಹತ್ರ ಯಾವ್ದೋ ಒಂದ್ ದೇವಸ್ಥಾನ ಇದೆಯಲ್ಲ
ಜಸ್ತಿಲ್ಲ
ದೇವ್ರೂ ಹುನಿ ಮೇಲೆ ಕೂತಿರೋ ತರ ನಮಿಗೆಲ್ಲಾ ತುಂಬಾ ಓಡಾಡಿದ್ದೀನಿ ಲ್ಲೆಲ್ಲ
ಹ ನಿಮ್ದು ಓ ಅಂದ್ರೆ ನಿಮ್ದು ಕೇಳಿಸ್ತಿಲ್ಲ
ಹೌದಾ
ಹಾ ನಿಮ್ಮ ಧ್ವನಿ ಕೇಳಿಸ್ತಿಲ್ಲಾ ಅಂದ್ರೆ ತುಂಬಾ ಅಲ್ಲಿ ಆ ಕಡೆ ಈ ಕಡೆ ಏನೇನು ಕೇಳಿಸ್ತಿದೆ ಅಂದ್ರೆ ನೀವ್ ಸ್ವಲ್ಪ ಎಲ್ಲಾದ್ರು ಆಚೆ ಬರಕ್ಕಾಗುತ್ತಾ
ಹಾ ಬರ್ತಿನೆ ಬರ್ತಿನೆ ಮತ್ತೆ ನಿಮ್ಮ ಊರಲ್ಲಿ ಏನಾದ್ರು ಬೇರೆ ರೀತಿಯ ವಿಶೇಷಗಳೇನಾದ್ರು ಇದ್ಯಾ?
ಹ ಇಲ್ಲ ನೀವು ಯಾವ್ದಾದ್ ಯಾವ್ದಾದ್ರು ಹಬ್ಬ ಮಾಡ್ತೀರಾ?
ನಾವು ಹಾ ಮ
ಹ್ಮ ಯಾವ್ ತರ ತಾಪಗಳ್ನ ಎಲ್ಲ ಮಾಡ್ ತಿರ ನೀವು ಯಾವ್ ಯಾವ್ ತರ ಹಬ್ಬ ಆಚಾರ್ಯ
ಅಂದ್ರೆ ನಾವೂ ಹು ಒಂದು ಫೈ ಐದು ವರ್ಷಕ್ ಒಮ್ ಒಮ್ಮೆ ಒಂದು ನಮ್ಮ ಮನೆ ದೇವರನ್ ಪೂಜಿಸ್ತೇವೆ ಐದು ವರ್ಷಕ್ಕೊಮ್ಮೆ
ಹ್ಮ್
ಅದನ್ನೇ ತುಂಬಾ ಜೋರಾಗಿ ಮಾಡ್ತೇವೆ, ಎಲ್ಲರ್ನೂ ಕರ್ದು ಮನೆಗೆ ಆಹ್ ತುಂಬಾ ಜೋರಾಗಿ ಮಾಡ್ತೇವೆ ಅದನ್ನ, ಅದು ಒಂಥರ ರೀತಿಯ ವಿಶೇಷವಾಗಿರುತ್ತೆ ಅಂದ್ರೆ ನಾವ್ ಅದಿಕ್ಕೆ ಮರಿಯನ್ನ ಬಲಿ ಕೊಡ್ತೇವೆ, ಆತರ ಎಲ್ಲ ಮಾಡ್ತೇವೆ ನಿಮ್ ಕಡೆ
ನಾವು ಅಷ್ಟೇ
ಹ
ನಾವು ನಮ್ಮ ಕಡೆ ಆತರ ಆಚರಣೆನು ಮಾಡುವುದಿಲ್ಲ ನಾವು ವರ್ಷಕ್ಕೊಮ್ಮೆ ಮಾಡುತ್ತೇವೆ
ಹಾ
ಅಂದ್ರೆ ನಾವು ಅಷ್ಟು ಒಂದು ಸಂಭ್ರಮದಿಂದ ಆಚರಿಸುದಲ್ಲ ಈ ಆಚರಿಸುತ್ತೇವೆ ಅಷ್ಟಕ್ಕೆ ಅಷ್ಟೇ ಆಚರಿಸುತ್ತೇವ್
ಹಾ ನೀವು ನಿಮ್ಮ ಮನೆಯಲ್ಲಿ ಗೌರಿ ಹಬ್ಬದ ಟೈಮಲ್ಲಿ ಆಹ್ ಗಣೇಶನೆೆಲ್ಲ ಮನೆಯಲ್ಲಿ ತಂದು ಕೂರ್ಸ್ತೀರಾ?
ನೆಲ್ಲ ತಂದು ಕೂರಿಸ್ತೀವಿ ಆಮೇಲೆ ಮೆರವಣಿಗೆ ಮಾಡುತ್ತೀವಿ
ಹಾ
ಹ್ಮ್
ನೀವೂ ಅಂದ್ರೆ ಆಹ್ ನಮ್ಮ ಊರುಗಳಲ್ಲಾದ್ರೆ ಗಣಪತಿನ ಒಂದ್ ತಿಂಗಳವರೆಗೆ ಇಟ್ಟು ಆಮೇಲೆ ನೀರಿಗೆ ಬಿಡ್ತಾರೆ, ನೀವು ಹೇಗೆ ಎರಡು ದಿನಕ್ಕೆ ಬಿಡ್ತೀರಾ ಅಥವಾ ಒಂದು ತಿಂಗಳವರೆಗೂ ಇಡ್ತೀರಾ?
ಒಂದು ಹದಿನೈದು ದಿನಗಳ ಕಾಲ ಗಣೇಶನನ್ನು ಇಟ್ಟುಕೊಂಡು ಅದಾದ ಮೇಲೆ ಪೂಜೆ ಪುನಸ್ಕಾರ ಸಲ್ಲಿಸಿ ಆಮೇಲೆ ವಿಸರ್ಜನೆ ಮಾಡುತ್
ಹಾ
ಹಾ ಅದಾದ್ಮೇಲೆ ನೀವು ಯಾವ್ದು ತುಂಬಾ ಸಂಭ್ರಮ ಇಂದ ಮನೆಯಲ್ಲಿ ಆಚರಿಸುವುದು?
ಹ, ನಾವು ಅದೇ ಐದು ವರ್ಷ ಕ್ಕೊಮ್ಮೆ ಆಚರಿಸ್ತೇವೆ ಅಂತ ಹೇಳಿದ್ದನಲ್ಲ, ಅದನ್ನೇ ತುಂಬಾ ಜೋರಾಗಿ ಮಾಡಿ ಆಚರಿಸ್ತೇವೆ. ಗೌರಿ ಗಣೇಶ ಹಬ್ಬಕ್ಕೆಲ್ಲ ನಾವು ಗಣೇಶನ ಮನೆಗೆ ಮನೆಯಲ್ಲಿ ಗಣೇಶನೆಲ್ಲ ಕೂರ್ಸಲ್ಲ ಹ ಊರಲ್ಲಿ ಕೂರಿಸ್ತಾರೆ, ಅದನ್ನೇ, ತುಂಬಾ ಅಷ್ಟೆ. ಅದನ್ನೇ ಅಚರಿಸ್ತೇವೆ ಅಷ್ಟೆ.
ಹೌದ? ಮತ್ತೆ ನೀವು, ನಿಮ್ಗೆ ಯಾವುದು ತುಂಬ, ತುಂಬಾ ಇಷ್ಟವಾದ ಸಿಹಿ ತಿನಿಸುಗಳು?
ನನಗೆ ಜಾಮೂನು. ಜಾಮೂನು ಅಂದ್ರೆ ತುಂಬಾ ಇಷ್ಟ
ಹಾ
ಆಮೇಲೆ ಬಿಟ್ರೆ ಉಪ್ಪಿಟ್ಟು.
ಉಪ್ಪಿಟ್ಟು ಇಷ್ಟಾನ ನಿಮಗೆ? ಎಲ್ರಿಗೂ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ
ನಾನು ಒಂಥರಾ ವಿಚಿತ್ರ. ಉಪ್ಪಿಟ್ಟ ಅಂದ್ರೆ ನಂಗೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಎಲ್ಲರ್ಗೂ ಉಪ್ಪಿಟ್ಟು ಇಷ್ಟ. ಪಡ್ತಾರೆ. ಹಾಗಾಗಿ ನಾವು ಉಪ್ಪಿಟ್ವನ್ನ ವಾರಕ್ಕೆ ಒಮ್ಮೆನಾದ ಮಾಡಿ-ಮಾಡಿ ತಿಂತೇವೆ.
ಹಾ ನಾನು ಇಷ್ಟ ದಿನ ನಿಮ್ ಮನೇಲ್ ಮಾಡಿದ್ದು. ಉಪ್ಪಿಟ್ ಅಂದ್ರೆ ಇಷ್ಟ ಅಂತ ಹೇಳಿ. ಹ್ಮ
ನಿಮಗೆ ಇಷ್ಟ ಅಲ್ವಾ?
ಹಾ, ನಮಗೆ ಇಷ್ಟ ಇಲ್ಲ. ಉಪ್ಪಿಟ್ಟು ಅಂದ್ರನೆ ನಮ್ಗೆ ಇಷ್ಟ ಆಗಲ್ಲ
ಅಂದ್ರೆ ನನ ಗೆ ನಮ್ಮಮ್ಮ ಮಾಡಿದ್ದ ಇಷ್ಟ ಆಗೋದು, ಬೇರೆ ಎಲ್ಲಿ ಹೊರಗಡೆ ತಿನ್ನೋದೆಲ್ಲಾ ಇಷ್ಟ ಆಗಲ್ಲ.
ಅದು ಚೆನ್ನಾಗಿರೋದಿಲ್ಲ. ಅಲ್ ಉಪ್ಪಿಟ್ಟು ಅಂದ್ರೇನೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋದಿಲ್ಲ.
ಹಾ ನಂಗೆ ಅಮ್ಮ ಮಾಡಿದಷ್ಟೇ ಏನೋ ಒಂಥರ ಚಂದ ಅನ್ಸುತ್ತೆ. ಬೇರೆ ಕಡೆ ಎಲ್ಲ ತಿನ್ನೋದಾದ್ರೆ ನನ್ಗೂ ಅಷ್ಟೇ ಉಪ್ಪಿಟ್ಟು ಅಂದ್ರೆ ಜಿಗುಪ್ಸೆ ಬಂದ್ಬಿಡುತ್ತೆ ಬೇರೆ ಕಡೆ ತಿನ್ನೋದಾದ್ರೆ
ಸಿಹಿ ತಿಂಡಿ ತಿನಿಸುಗಳು ಇಷ್ಟ
ಹ ಪಾಯಸ ಹಗೆ ಆಹ ನಿಮ್ಮೆದರ ಐಟಮ್ಸ್ ಆ
ಶಾವಿಗೆ ಪಾಯಸನ ಯಾ ಪಾಯಸ ಇಷ್ಟಾರೆ
ಗೆ ಪಾಯಸ ಮತ್ತೆ ಇನ್ನೊಂದು ಹೆಸರು ಬೇಳೆ ಪಾಯಸ ಅಂತ ಮಾಡ್ತಾರೆ ನೋಡಿ ಹ ಅದು ತುಂಬಾ ಇಷ್ಟ ಆಗುತ್ತೆ ಮತ್ತೆ ನಿಮ್ಗೆ
ಹೌದಾ ನಮ್ಗೆ ಪಾಯಸ ಎಲ್ಲಾ ಇಷ್ಟ ಆಗುದು ನಂಗೆ ಸಿಹಿ ತಿನಿಸಿ ಕಗಳೆಲ್ಲ ಇಷ್ಟ ಆಗುದಿಲ್ಲ
ಯಾಕೆ ತಿನ್ಬೇಕು ಜೀವನದಲ್ಲಿ ಸಿಹಿ ತಿನ್ಬೇಕಲ್ಲ ಬರೀ ಕಾರಖನೇ ತಿಂತೀರಾ ನೀವು
ಹಾ ನಮ್ಮ ಕಡೆ ಎಲ್ಲ ತುಂಬಾ ಕಾರನೇ ತಿನ್ನೋರು ಅಷ್ಟಕ್ಕಷ್ಟು ಪ್ರಾಮುಖ್ಯ ಇಲ್ಲಾ ಸಿಹಿ ತಿನಿಸು ಸಿಗಲಿಲ್ಲ
ನಾವು ನಮ್ಮ ಕಡೆನೂ ಅಷ್ಟೇ ಈಗ ಬಿಜಾಪುರ ಕಡೆ ಎಲ್ಲ ಬಂದ್ರೆ ಬರೀ ಖಾರ ಜಾಸ್ತಿ ಆದ್ರೆ ಅಹ ಅಷ್ಟೇ ಸಿಹಿನೂ ಕೂಡ ತಿಂತೀವಿ ಖಾರನ ಜೀರ್ಣ ಮಾಡಸ್ಕೊಳ್ಳೋ ಅಷ್ಟಾದ್ರೂ ಸಿಹಿ ತಿಂತೀವಿ ಹ ನಿಮ್ಮ ಕಡೆನೇ ಕ ಸಿಹಿ ತಿನ್ನಲ್ವ ಅಥವಾ ನೀವು ತಿನ್ನಲ್ವ
ಇಲ್ಲ ಇಲ್ಲ ನಮ್ ಕಡೆ ಎಲ್ಲಾ ತಿಂತಾರೆ ನಾನೇ ತಿನ್ನೋದಿಲ್ಲ ಅಂದ್ರೆ ನಮ್ಮಮ್ಮ ಮನೆಯಲ್ಲಿ ತುಂಬಾ ಅಷ್ಟು ಪ್ರಾಮುಖ್ಯತೆ ಇಲ್ಲ ಸಿ ಕ
ಹ ಮಟನ್ ಚಿಕನ್ ಫುಲ್ ಖಾರ ಇರುತ್ತೆ ಅಂತ ಆಯ್ತು ಹಗೆ ಅದ್ರೆ ನಿಮ್ ಕಡೆ
ಹಾ ಹಾ ಹೌದೌದು
ಹ ಮಾಂಸ ತಿಂತೀರಾ ನೀವು
ಹಾ ಮಾಂಸ ಎಲ್ಲಾ ತಿಂತೀವಿ ನೀವು
ಹ ನಾವು ತಿಂತೇವೆ
ಹ ನಮ್ಗೆ ತಿಂಡಿ ಅಷ್ಟೊಂದೇನು ಇಷ್ಟ ಆಗುವುದಿಲ್ಲ ನಮ್ಗೆ ಆತರ ಸಿಹಿ ತಿನಸುಗಳಾಗ್ಲಿ ತಿಂಡಿಗಳಾಗ್ಲಿ ಇಷ್ಟ ಆಗುದಿಲ್ಲ ನಮ್ಗೆ ಮಧ್ಯಾಹ್ನ ಊಟ ಅಷ್ಟೇ ಇಷ್ಟ
ಹಾ
ಹ್ಮ್ ಹ್ಮ ಮತ್ತೆ ನೀವೇ ಹೇಳ್ಬೇಕು ಮತ್ತೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದ ಹೇಳು
ಹಾ ಧನ್ಯವಾದಗಳು
ಹ್ಮ್